ಹರೇ ಮಹಾಲಕ್ಷ್ಮಿ
ಹಾ ಅಕ್ಕ ಆರಾಮಹದಿನಿ ನೀನು ಅಕ್ಕ
ಹ್ಮ್ ನಾನ್ ಆರಾಮ್ ನೋಡು ಊಟ
ಹಾಗೇತಕ್ಕ ನಿಮ್ದು
ಹ್ಮ್ ನಮ್ದ ಹಾಗದ ನೋಡುವ ಹಾಗಿದೆ ಎಲ್ಲ ಕೆಲ್ಸ
ಮತ್ತಕ್ಕ ಏನ್ ಮಾಡಕತ್ರಿರೀ
ಏನ ಇಲ್ವಾ ಸುಮ್ ಕೂತಿದ್ದೆ ಇವತ್ತರ ಮನೆ ಭೇಟಿಯಾದ
ಹಾ ಹಾ ಹಾ
ನೀ ಇನ್ನೊಂದ್ ಸ್ವಪ್ನ ನಿಂತ್ ಗಿಷಿ ಇಲ್ಲೇ ಯಾರ್ದಾರ ಫೋಟೋ ತೆಗದ್ ಹಾಕಿದ್ರ ಆಯ್ತು ಅಂತ ಹೇಳಿ ಇಸಿ
ಎಷ್ಟ ಮನಿ ಭೇಟಿ ಮಾಡ್ಬೇಕು
ಹ ಎಡರಿಂದ ಮೂರ ಮನ ಭೇಟಿ
ಹೌದಾ
ಹ್ಮ್ ಅವ್ರೆ ನ ಮುದುಕರ ಹ ಇಷ್ಟ ಅಷ್ಟೇ ಮನಿ ಅ ಅವ್ರನ ಕೆಲ್ಸ ಮಾಡಕತ್ತಾರ ಮುದಕ್ಯಾರ
ಹ ಹಾ ಈವತ್ ಶನಿವಾರಲ್ಲಾ ಶನಿವಾರ ಭಟಿ ಭೇಟಿ ಮಾಡ್ಬೇಕು
ಶನಿವಾರ ಐ್ತಾರ ಮನೆ ಭೇಟಿ ಸೋಮವಾರ ನಂತೆ ರಜೆ ಇರುತ್ತಾ
ಹ್ಮ್
ಅದೇ ನನ್ ಕೆಲಸ ಆಯ್ತು ನೋಡಿನಿ ಎಲ್ಲ ಅಷ್ಟು ಅದ್ರ ಕರೆಂಟ್ ಇರ್ಲಿಲ್ಲ ಬೆಳಗ್ಗೆಯಿಂದ ಈ ಕರೆಂಟ್ ಬಂದಿದ್ ನೀರ್ ಇದೆಯಲ್ಲ ನೀರ್ ಹಿಡ್ದು ಇಿಡತನ ಬಟ್ಟಿ ತೊಳೆದು
ಹ್ಮ್ ಹ್ಮ್
ಹ್ಮ್ ಆತ ಕೆಲ್ಸ ಆಯ್ತಾ
ಹ್ಮ್
ಈಗ ಕುಂತಿದ್ನಲ್ಲ ಅದ್ಕ್ಕೆ ಇನ್ ಮಾಡ
ಹೌದಾ
ಹಾ
ಇವ್ರು ಹೋಗ್ಯಾರ ಶಾಲಿಗ
ಹ್ಮ್ ಹೋಗ್ಯಾರ ನೋಡ ಇನ್ನ ರಜೆ ಇತ್
ಹ್ಮ್
ಮನ್ನಿ ಸಂಜೆ ಕಡೆನನೆ ಊರಿಗೆಗ್ ಹೋಗಿದ್ರರು ನಮ್ ತಂಗಿ ಮ ನಮ್ ಸಳ ಮ ಬರ್ತಡೇ ಐತ್ ನಮ ತಂಗಿ ನಲ್ದೊಡ್ಕ ಮೊನ್ನ ರಾತ್ರಿ ಅಲ್ಲಿ ಗ ಹೋಗಿ ಬರ್ತಾ ಹೋಗಿ ನಿನ್ನ ಬೆಳಗ್ಗೆ ಬಂದು ಇಲ್ಲಿ ಸಂಜೆ ಕಡೆ ಹಬ್ಬ ಮಾಡಿ ಇವತ್ ಸಲ ಹೋಗ್ಯರ್ ನಾವು
ಹೌದಾ ಹ್ಮ ಜೋರಾದ ಬಡ್ಡೆ ಗಿಡ್ಡೆ ಎಲ್ಲಾ ಮಾಡ್ತಾ ಇದ್ದೀರಾ
ಆಕಂದು ಈ ವರ್ಷ ಎಂಗೇಜ್ಮೆಂಟ್ ಆಗ್ಯ್ ನಮ್ ತಂಗಿದ್ ಆಕನ್ ಗಂಡ ಬಂದಿದ್ ನನ್ ತಲ್ಲಿಂದ ಬರ್ತ್ಡಡೆ ಸೆಬ್ರೇಟ್ ಮಾಡಿ ಮಾಡಕ ಯಾವಲ್ಲ ಗದಗ್ ಜಿಲ್ಲೆದಾಗ ಬರ್ತಂತವ ಬಾಗ್ಯವಾಡಿ ಅಂತೇಳಿ ಅಲ್ಲಿ ಕೊಟ್ರಕ ಈಗ ಆಕನ್ ಗಂಡ ಅಲ್ಲಿಯಂದ ಬೈನ್ ಅಂತ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರಂತ
ಹೌದಾ
ಆಗ ನಾನು ಅವತ್ ಮೀಟಿಂಗ್ ಹೋಗಿದ್ದೆ ಅವ್ಣಸಿಗೆ ಇರಲಲ್ಲಾ
ಹ್ಮ್
ನನಗೆ ಹೊರಕಾಗಗಲ್ಲ ಅಂತ ಹೇಳಿ ನಮ್ಮ ಹುಡುಗರು ಕಳ್ಸ ಕೊಟ್ಟಿದ್ದೇ ನನ್ ತಂಗಿಯರು ಹೋಗಿದರು ಇಬ್ಬರು ತಂಗಿದರು ತಂಗಿ ಗಂಡತ ಅಮ್ಮ ಅವ್ರ ಎಲ್ಲರ ಹೋಗಿದ್ರ
ಹ್ಮ ಹಾ ಹಾ ಹ್ಮ
ಅವ್ರ ಜೊತೆಗೆ ಅವ್ರಿಗೆ ಕಳಸಕೊಟ್ಟಿದ್ದೆ
ಬೇಸ್ ಮಾಡಿದ್ ಬಿಡು
ಏ ಮಾಡಡ್ತಾ ನಿ ಚಿ ಇಟಿ.
ಏನ ಇಿಲ್ಲವ ನ್ ಮಾಡ್ತಾನ ಅಳದ ಅತ್ತೊಳದಕಿ ಸಲವು
ಹ್ಮ್ ಹ್ಮ.
ಹ್ಮ್ ಹ ಮುಂಜಾನೆ ಸಾಲಿ ಬಿಟ್ಟ ಬಾನ ನೀ ಊಟ ಮಾಡ ಅಂತರು ಅಜ್ಜಗ ಮತ್ಯಗ ಊಟ ಮಾಡ್ಸಾಳ. ಊಟ ಮಾಡ್ಸಿ ಹೊರ ಹೋಗಳ ಹೊರ್ಗ ಹೋಗಿ ಹೆಂಗ ಅಂತಾಳ ನನ್ಗ ಚಕ್ಕರ್ ಬಂದಂಗ ಆಗ್ತದ ನನ್ ನನ್ ನಡಕ್ ಆಗ್ತಿಲ್ಲ. ಅಲ್ಲೇನ್ ನೋ್ತಿದೆ ನಂದು ನನಗ್ ಎತ್ಕೊ ಅಂತಹ ಹೇಳಿ. ಕಡೆೋಗ ಎತ್ಕೊಂಡು ಹೋದ ಎತ್ಕೊಂಡು ಹೋಗ್ಬಿಟ್ಟು ಬಂದ ಹಂಗಂತಳ ನಾನ್ ಯಾಕ ನಡಿೀಲಿ ಅತ್ೇಳಿ.
ಅವ್ರ ತಾತಾಗ
ಹಾ ಅವ್ರ್ ತಾತಾಗ
ಹ್ಮ್ ಹ್ಮ್ ಹ್ಮ್ ಎಲ್ಲಾರ್ರ ಪಪ್ಪಾರ.
ಆ ಪಪ್ಪ ಹೊರಗ ಫೋನ್ ನೋಡ್ತಿದಾರ ಕೂತಾರ.
ಹ್ಮ್ ಹ್ಮ್ ಏನ್ ನಿಮ್ದ್ ಅಚ್ಚಿಿನ ಆಟ್ಯದ
ಎಲ್ಲಿಕ್ಕ ಇಲ್ಲ ಮಳನೇ ಇಲ್ಲ ಅಲ್ಗೆ ಅತ್ತೆ ಎಲ್ಲಿ ನ ಆಟದ.
ನಟೇ ಎಲ್ಲ ಇಷ್ಟ
ಹ್ಮ್ ಹ್ಮ್ ಸ್ರೀದ ಅಕ್ಕ ಫೋನ್ ಮಾಡಿಲ್ಲ ನಿನ್ನೆ.
ಆಯ್ಕೆಾ ಅಗ್ನಿಶರ
ಹ್ಮ್ ಹ್ಮ್.
ಹ್ಮ್ ಹ್ಮ್ ಏನಂದಲ
ಹ್ಮ್ ಏನಿಲ್ಲ ಏನ್ ಮಾಡಕತಿ ಲಕ್ಷ್ಮೀ.
ಹ್ಮ್ ಹ್ಮ್
ನಿಮ್ ಕಡೆ.
ಹ್ಮ
ಹ್ಮಞ ಹೊಲ ಏನ್ ಬಿಡ್ತರಿ ಹಂತ ಹೇಳಿ ಮಾತಾಡಿಲ್ಲಪ್ಪ. ಹಂಗೆ ಮಾಡಿಲ್ಲ
ಹ್ಮ. ನಾನನ್ ಹಚ್ಚಲ ಅವತ್ತ ಮೀಟಿಂಗ್ ಇಂತ ಆಕಕಡೆಗ ಆಕಡೆ ಬಂದಿನಿ ನಿನ್ನೆ ಹಬ್ಬ ಅಂತೇಳಿ ನೀ ಯಾರಗ ಪಣೆ ಆಚ ಇಲ್ಲ ನಾನ್
ಹ್ಮ್ ಹ್ಮ್ ಹ್ಮ್
ಹ್ಮ್ ಹಸಮ ಹಚ್ಚಿದ್ಲ ಆದ್ರ ನಿನ್ನಿ ನಾನ ಎಲ್ಲಾ ಹಿಂಗ ಹಬ್ಬ ಕಂ ಅಲ್ಲೈ ನೋಡಕೊಂತೀ ನಾನ ಅಲ್ಲಿೇ ಆಯ್ತಾಯಯ್ತು ಅಂಗಾರ ನಾಳೆಗಸ್ ಅಂತ ಹೇಳಿ ಕಟ್ ಮಾಡಲ್ಕ ನೀಲಮ್ಮ ಮನ್ನೆ ಹಚ್ಚಿದ್ದೆ ಒಳ್ಳೆ ಹೆಚ್ಚಿದ್ಲವತ್ತಿನ ದಿನನನೆ ಆ ನಾ ನಾನು ಫ್ರೀ ಇರ್ಲಿಲ್ಲ
ಹೌದಾ ನಿನ್ನೆ ನ ಫ್ರೀನೆಸ್ ಸಿಗ್ಲಿಲ್ಲ ನಾನ್ ಮಾಡ್ಬೇಕ ಅಂದಕೊಂಡ
ಹ್ಮ್ ತಾನ ನಮ್ಗನ್ ನಿನ್ ಸಿಗ್ಲಿಲ್ಲವಾ ನೀನ್ ನಮ್ಗನು ಕೆಲ್ಸನ ಯಾವ್ದ ನಿನ್ನ
ಹ್ಮ್
ಹ ಇರ್ಲಿಲ್ಲ ಯಾರ ಇದಲಿ ಹಚ್ಲಿಲ್ಲ ಎರ್ಲ್ಲ ಉಳ ಕಡಿ ಅಂತ ಹೇಳ್ಬಿಟ್ಟಿ
ಹ್ಮ್ ಹೌದಕ್ಕ ಹ ಎಲ್ಲಾ ಆರಾಮಾರ ಹತ್ತಿ ಮದ್ ಸಂತೇವ್ಗಾರಾ
ಹ್ಮ್ ಹ್ಮ್ ಇವತ್ತ ಎಲ್ಲಿ ಸಂತಿಸ
ತಳಿಕೋಟೆ ಮದ್ವ ಸಂತೆ
ಯಾರದಾ ಎಸ್ ಅದ ಸ್ಟೇಟಸ್ ಇಲ್ಲ ಅವ್ರದಾ
ಹ್ಮ್ ಹ್ಮ್ ಹ್ಮ್
ನಿಮ್ ತಡದಂದ ಏ ನಿಮ್ ರಿಲೇಷನ್
ಅಂದ್ರೆ ನಮ ರಿಲೇಷನ್ ಅವರು ಮನೆಯವರೇ ಎಲ್ಲ ಮೊನ್ನೆ ತಾರಖೆ ಕದಾ
ಹದನೇ ತಾರೀಕಿಗೆಲ್ಲಿೇ ನಿಮ್ಮವರಗೆ
ನಮ್ಮರಗೆ ಅದ
ಹಡುಗಿದ ಅವಊರು
ಹುಡುಗಿ ಹುಣಸಗ ತಾಂಡದ್ದ
ಹನ್ ಸಯ ತಾಂಡಕ್ಕೆಾನ
ಹ್ಮ್
ಹ್ಮ್ ಹ್ಮ್ ಒಂದುೇ ತಾರಕ ಕ ಅದ ಸಂತ ಹೋಗ
ಹ್ಮ್ ಸಂತ ಹಗ್ಯಾರ ಮಾವ ಹೊುಲಕ್ ಹೋಗ್ಯಾನ ಒಂದ್ ಆಡ ಆಯ್ತಾ ಮೇಸ್ಕೊಂಡ್ ಬರ್ಕೋಗನ
ಹ್ಮ್ ಮತ್ತೆ ಅದು ಹೋಗಬೇಕು
ಹೋಗಬೇಕು ಹ್ಮ್ ಇವಾಗ ಹೋಟ್ಲೆ ಆದದ
ಹ್ಮ್ ಹ್ಮ್ ಹ್ಮ್ ಹ್ ಮಳೆ ಅಂ ಏನ್ ಬರ
ಈ ಏನಿಲ್ಲ ಅವನ್ ಬಾ ಮಳಿ ಅನ್ನೋದು ಎರಡ್ ತಿಂಗ್ ಕಷ್ಟ ಆದದಂತಾನ ಹೇಳ್ಯಾರತ್ತ
ಹ್ಮ್ ಹೌದು ನಿನ್ ಮಣ್ಣ ಹಂಗೇಏನ್ ಆಕತ್ತ ನ ಏನ್ ಮಳಿ ಬರಲ್ಲ ಅಂತ ಅಂತಿಸ ಅಂತನ್ ಆಕತ್ತ ಾನ ಹಂಗ್ಯಾಕ ಅಂತಿ ಬಿಡು ಅವರಿನ ಹೊಲಾ ಇದ್ದಾರ ಅಲ್ಲಾ ಹತ್ತಿ ಬೀಜಾಕ ತೊಟ್ಟಿ ಬೀಜ ತಂದ ನ ನೀಿನ ಸುಳ್ಳು ಹೇಳಲ್ಲ ಆಡ್ತೀವಿಿಿಂದ ಗಿ್ಯಾರನ್ ತವಾನ ಹಕತ್ತ
ಹಾ
ಟಿವ ವಿ ನೈನ್ ದಾಗ ಹಾಕಿ ಹೇಳಾರ ಅಂತವ ಹೇಳಕತ್ತಾನ
ಹೌದ್ ನೀನೇ ಹೇಳಾರತ್ ಹೇಳ್ದಗ
ಹಾ ಹಾ ಅವನ್ ಯಾಕ ಆಳ್ತಾನಲ್ಲ
ನಯ ಅವನ್ ದೊಡ್ಡ ಸುದ್ದಿ ಅನ ಮಲ್ಲಿ ಕುಡ್ಸತ್ತ
ಹಾ
ಹ್ಮ್ ಹ ಇನ್ನು ಹಾಲ್ ಕುಡ ಹೆಂಗ್ ಬಿಡಸದಂತಾನೇ ಗೊತ್ತಾಗ್ತಿಲ್ಲ ಅವನಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಈ ಯಾರ ಮತ್ತ್ ನಿಂತದ ಏನ್ ಹ ಹೌದಾ ಜಲ್ದಿನೇ ನಿಂತತ್ತಲ್ಲಾ ಅದ್ ಕೈ ಸರ ನಿಂತದೆಿ ಹ್ಮ್ ನೀರ್ಲ್ಯ ದನಾ ಸಬ್ ದೊಡ್ಡ ಡೆ ಸ ಕ
ಮಾಡಸ್ಕೊಬೇಕು ಸ್ವಲ್ಪ ದೊಡ್ಡವಾಗ್ಲಿ ಅಂತ ಹೇಳಿ ಬಿಟ್ಟುತ್ತೆ
ಎಷ್ಟು ನಾರ್ಮಲ್ ಆಮೇ ಸಜರಿನ್ ಆಾಗದಲ್ಲ
ಹ್ಮ್
ಮಮಲ್ಲಾ ಎಂ ಎಸ್
ಸೀಸನ್ ಹೌದು ಇಲ್ಲಲ್ಲ ಫಸ್ಟ್ ನಾರ್ಮಲ್ ಆಗಿ ಆಮೇಲೆ ಸೀಸನ್ ಏನಾಗೈತಿ
ಹೇಳ ಅವ್ರಿಗನ ಜೊತೆ ಆಗುತ್ತ ನಾವು ಎಡ್ಡು ಸೀಸರ್ನ್ ಅಕ್ಕ ಎದ್ದಕ್ಕ ಮಾಡ್ಸ ಬಿಟ್ಟವಿ ನಾವು
ನೋಡೋಣ ಏನ್ ಆಗತ್ತತ್
ಹಾ ಇನ್ನ ಒಂದ್ ಇರ್ಲಿ
ಹಾ ಆರಾಮದ ಇವ ಮತ್ತಕ್ಕೆ ಕೇಳಿದೆ ಅದು
ಏನು
ಅದ ಡಿ ಎಬ ಡಿ ಎ ಡಿ ಆದ
ಡೇಟ್ ಮುಗ್ದಂತ ಹೇಳ್ತಾರ ಲಕ್ಷ್ಮೀ
ಹೌದಾ
ಹ್ಮ್ ದೇಕ್ ಮಗದ್ದಂತ ಹೇಳತರ ಅದರದ್ದು ಯಾವ್ದ ಗೌರ್ಮೆಂಟ್ ಅದ ಮುಗುದಂತ ಇದು ಪೇಮೆಂಟ್ ಶೀಟ್ ಮುಗ ಇದಂತ ಇಲ್ಲಂತ
ಹೌದಾ
ಹ್ಮ
ಏನ್ ಮಾಡ್ದಗ್ಗೆ
ಆಯ್ತು ಮತ್ತೆ ಒಂದ್ ವರ್ಷ ಹಂದು ಕುಳಿತು
ಖಾಲಿ ಆಯ್ತು ನೋಡು
ಹ್ಮ್ ಇ್ಲಿಕ್ಕೆ ಆಯ್ತ್ ಮತ್ತ ಮಾಡ
ಮುಂಬಾಯ್
ಹೇಳ ಮತ್ತ
ಹ್ಮ್ ಹ್ಮ್ ಏನ್ಲಕ್ಕ ಕು
ಚಬ ನಂತರಫೋನ್ ಅಚ್ಚಿಲ್ಲ ನಕಫೋನ್ದಾಗ ರರಿಚಾರ್ಜ ಯಲ್ಲ
ಹೌದ ಆಕನ್ ಫೋನ್ ಏನ ಇದಕ್ ಹಾಕಲತ್ತ
ಹ್ಮ್ ಹ್ಮ್ ಅದೇ ನಾನು ಮೊನ್ನೆ ಹಚ್ಚಿ ನೋಡ್ದ ಈಗನಂದ್ರ ಕನಸಿನೇ ಇರ್ಲಿಲ್ಲ
ಹೌದೌದು ವಿಚಾರ ಎಲ್ಲ
ಹ್ಮ ಹ ನಿನ್ನೆ ನಿನ್ನೆ ಮೀಟಿಂಗ್ ಒಳಗ ಕಚ್ಬಿಟ್ಟನ್ ನೆನಪ
ಏನು
ನಿನ್ನೆ ಮೀಟಿಂಗ್ ಒಳಗ ಮೊದ್ಲ್ ಮೀಟಿಂಗ್ ಗೊತ್ತಿದವಲ್ಲ ಅದ ನೆನಪ ಆಯ್ತಾ ಹಿಂದೆ
ಹೌದಾ ಎಲ್ಲಿ ಎಲ್ಲಿ ಆಪೀಸಿಗೆ ಹೋಗಿದ್ರ
ಇಲ್ಲಿ ತಾಲೂಕ್ ಪಂಚಾಯತಿ
ಅಲ್ಲಿ ಫಸ್ಟ್ ಎಲ್ಲರೂ ಮೀಟ್ ಆದಾಗ
ಇಲ್ಲಿ ಉಣಸಗಿ ಉಣಸಗಿ ಇಲ್ಲಿ ಉುಣಸಗಿ ಮೀಟಿಂಗ್ ಇತ್ತು ನಮ್ದ
ಹಾ ಹಾ
ಗ ಪಂಚಾಯತಿ
ಹೌದಾ
ಹ್ಮ ನಲ್ಲಿ ಇತ್
ಹ್ಮ ನಮ್ಮದೆ ಎಲ್ಲ ಸೇರಿದ್ದೆ ನೆನಪಾಯತಲ್ಲ
ಹಾ ಹ ಅದೇ ಎಲ್ಲರೂ ಸೇ ಇದ್ದ ನೆನಪಾಯ್ತು ಮತ್ತೆ ಅಲ್ಲಿ ರೂಮ್ ಅದಕ್ಕೆ ಎಲ್ಲ ಒಂದ ನಾಲ್ಕ ನಾಲ್ಕು ಸ ಪಟಿಂಗ್ ಮಾಡ್ಯಾರ ಒಂದ ರೂಮ್ ಒಳಗೆ ನ ಫ್ಯಾನ್ ಫಿಟಿಂಗ್ ಮಾಡ್ಯಾರ ನಿನ್ನ ಅದ್ರ ಮೊದಲ ಅದ್ರೊಳಗ ಜಾಸ್ತಿ ನಾವವು ಜನ ಇದ್ವಿ ಇದ್ರ ಸ್ವಲ್ಪೇ ಬರ ಹನ್ನೆಡೆ ಪಂಚಾಯತ ಆಯ್ಕೆ ಮಾಡ್ಕೊಂಡಾರ
ಹ್ಮ್
ಉಳ್ದ್ ಪಂಚಾಯಿತಿ ಹದ್ನೆಂಟು ಪಂಚಾಯಿತಿ ಐತಿಲ್ಲಾ ನಮ್ಮ್ ಓಟ ಟೋಟಲ್ ಕಡೆ ಹುಣಸಗ ಒಳಗ ಅದ್ರೊಳಗೆ ಹನ್ನೆರಡ ಪಂಚಾಯತಿ ಅಷ್ಟೇ ವರ್ಕ್ ಸ್ಟಾರ್ಟ್ ಐ್ತದ ಹ್ಮ್ ಇನ್ನ ಅವಳ್ದ ಇನ್ನು ಅವಳ್ದು ಪಂಚಾಯ್ತಿ ಇಲ್ಲ ಕೊಡುಗ ಸಣ್ಣ ಒನ ಅವ
ಯಾರ ಹೆಸರು
ಕೇಳಲಿಲ್ಲ ನಾನನ್ ಪರಿಚೆ ಮಾಡ್ಕೊಂಡಿಲ್ಲ ದೂರ ಸೈಲ್ ಅಂಟ ಕುಂತಿದ್ದ.
ಹ್ಮ್
ನಾನು ನೋಡ್ಲಿಲ್ಲ ಬಟ್ ಅಲ್ಲಿ ಫೋಟೋ ತಗಿದ್ರರು ಅವರು ಗ್ರೂಪಿಗೆ ಯಾಕೆ ಇಲ್ಲ.
ಹೌದಾ
ಹ್ಮ್.
ಹಾಕಿದ್ರೆ ಹಾಕು
ಅದೇ ನೋಡವ ಹಾಕಿದ್ರಂದ್ರ ಹಾಕ್ತೀನ ನಿನಗೆ
ಹಲೋ ಹಣ
ಏನ್ ರೊಟ್ಟಿ ಪಲ್ಲೆ ಮಾಡಿರಿ ಏನಾರೂ ದೋಸೆ ಮಾಡಿರಿ.
ಇಲ್ಲಕ್ಕ
ಹ್ಮದೇ ದೋಸೆ ಮಾಡ್ಬೇಕಂದ್ರ ಬಾಳ ಬೇಸ್ರ ಕೆಲಸ ಸ ಅಂತಕ ಮಾಡಿದ್ದ ಮಾಡ್ಬೇಕು
ಶ ಮಡತ.
ಕರೆಂಟ್ ಆ ನಿನ್ ಕಡಿ
ಹಾಕ
ಕರೆಕ್ಟ್ ಅದವು ಕರೆಕ್ಟ್ ಇಲ್ಲ
ಹ್ಮ್ ಹ್ಮ.
ನು ಹೋಗದು ಬರದು ಹೊಗದು ಬರ್ದು ಮಾಡ್ತನ್ ನೋಡಿ
ಕರೆಂಟ್ ಇಲ್ಲ ಅಕಡೆ ತಗದ ಬಿಡ್ತಾರೆ ಕರೆಂಟ್.
ಬಟ್ಟಿ ತೊಳದಿ ಹ ಮಹಾಲಕ್ಷ್ಮಿ
ಆಕ.
ಬಟ್ಟೆ ಅಿಂದ ಎಲ್ಲ ತೊೆದ
ಎಲ್ಲಾ ತೋದಕತಿ ಎಲ್ಲ ಆಗೈತ
ಓ ಹೋ
ಸುಮ್ನೆ ಕೂತಿದ್ದ
ಹ್ಮ್ ಹ್ಮ.
ನಮ್ಮ ಅಣ್ಣನ ಜೊತೆ ಮಾತಾಡ್ಕೊತಕ್ಕ
ಹೌದ.
ಅಕ್ಕ ಮಾಡ್ತಿನ್ ತಡಿ ನಿನ್ಗೆ
ಸರಿ ತಗೋ
ಕತ್ತೆ